ಹ ಏನ್ ಮಾಡ್ದಿವ್ಯಾಾ
ಹಲೋ
ಅಲೋ ಕೇೇಳಸ್ತಿಲ್ವಾ
ಇವಾಗ ಕೇಳಿಸ್ತಿದೆ ನಿನ್ಗೆ
ನಾ ಮುಖಿ ಳ್ಸ್ತಿದೆ ಏನ್ ಮಾಡ್ತಿದ್ರರು ಊಟ ಆಯ್ತಾ
ಆ ಆಯ್ತು ನಿಮ್ದು ಊಟ
ಹಲೋ
ಊಟ ಆಯ್ತಾ
ಹಾ ಊಟ ಆಯ್ತು ನಿಂದಾಯ್ತೆ
ಹಾ ಆಯ್ತು ನಂದು
ಮತ್ತೆ ಏನ್ ವಿಶೇಷ
ಏನು ವಿಶೇಷ ಇಲ್ಲ ಏನ್ ಮಾಡ್ತಿದ್ದೆ
ಏನಿಲ್ಲವಾ ಹಂಗೆ ಕುೂಂತಿದ್ದೆ ಇವಾಗದ ಊಟ ಮುಗಸಿ
ಹ ಹಾ
ಹ್ಮ್
ಮತ್ತೆ ಹೇಗ್ ನಡೆದಿದೆ
ಹೇಗು ಇಲ್ಲ ಚೆನ್ನಾಗ್ ನಡೆದಿದೆ ಅದಕ್ಕೇನು ನಾನು ಇವಾಗ ಬಂದೆ ಲೈಬ್ರರಿಯಿಂದ
ಇವಾಗ ಲೈಬ್ರರಿಯಿಂದ ಬಂದಾ
ಹ್ಮ್ ಬಂದು ವಾಕ್ ಮಾಡ್ತಿದ್ದೆ ನೋಡು
ಹೌದಾ
ಹ್ಮ ಮತ್ತೆ ಯಾವ್ದಾದ್ರು ಟ್ರಿಪ್ ಹೋಗಿದ್ದ ರೀಸೆಂಟ್ ಆಗಿ
ಹಾ
ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗಿದ್ದ ರೀಸೆಂಟ್ ಆಗಿ ಅಂದೆ
ರೀಸೆಂಟ್ ಆಗಿ ಎಲ್ಲಿ ಹೋಗಿಲ್ಲ ಕನೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಎಲ್ಲಿ ನಮ್ಗೆ ಇವಾಗ ಡ್ಯೂಟಿ ಅಲ್ಲಿ ಟೈಮೆ ಸಿಗಲ್ವಲ್ಲ ಎಲ್ಲಿ ರೀಸೆಂಟ್ ಆಗಿ ಇವಾಗ್ಲೇ ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕು ಅಂತ ಇದೇ ನೋಡ್ಬೇಕು ಎಲ್ಲಿಗೆ ಅಂತ
ಹ್ಮ್ ಹ್ಮ್ ಹ್ಮ್
ನೋಡಿ ಎಲ್ರೂ ಸೇರಿ ಮಾಡಿದ್ರೆ ಹೋಗವ
ಹೋಗೋಣ ಮಾಡೋಣ ತಗೊಂಡು ನಿಂದು ನೋಡು ರಜಾ ನೋಡ್ಕೊಂಡು ಹೇಳು
ಹಾ ನಿಮ್ದ ಎಕ್ಸಾಮ್ಸ್ ಎಲ್ಲ ಅಲ್ಲ ಆಗ್ಲಿ ಹ ಎಕ್ಸಾಮ್ಸ್ ಎಲ್ಲಾ ನಿ ಆಮೇಲೆ
ಹಾ ಅದೇ ನಿನ್ ರಜಾನೂ
ಹ್ಮ್
ಬಾಳ ಮುಖ್ಯ ಆಗುತ್ತೆ ಯಾಕಂದ್ರೆ ಕೊಡೋದಿಲ್ಲಲ್ಲ
ಹ್ಮ ಅ ನನ್ ನೋಡಿ ಅಡ್ಜಸ್ಟ್ ಮಾಡಿ ಹೇಳ್ತೀನಿ ಹೋಗಣ ಎಲ್ರು ಸಿಕ್ಕಿ
ಸ್ಕೂಲ್ ಅಲ್ಲಿ ಒಂದ್ ಸತಿ ಟ್ರಿಪ್
ಅಲ್ಲಾ ನಿಗ ಒಂದ ವಿಷಯ ಗೊತ್ತಾ ನಾವು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಒಂದು ಟ್ರಿಪ್ಪಿಗೆ ಒಗಿದ್ವಲ್ವ ಮಹಾರಾಷ್ಟ್ರಕ್ಕೆ
ಕಂಟ ಬರ್ತಿದೆ ನೋಡು
ಹ್ಮ ಸಕತ್ ಆಗಿತ್ತಲ್ಲಾ ಏಟ್ ಡೇಸು
ಹ್ಮ್ ನಾವವು ಎಷ್ಟು ನಮ್ಮ್ ಮನೇಲಿ ಒಪ್ಕೊಂಡಿರ್ಲಿಲ್ಲಲ್ಲೇ ಶುರುವ ಒಳಗೆ ಕೇಳಿಸತಿದಯಾ
ಹೌದು ಯಾರ್ ಹಾ ಕೇಳ್ತಿದೆ ಕೇಳ್ತಿದೆ
ಹ್ಮ್ ಹ್ಮ್
ಅವಾಗ ಬೇರೆ ನೋಟ್ ಎಲ್ಲ ಎಕ್ಸ್ಚೇಂಜ್ ಆಗಿ
ಹ್ಮ್ ಅವಾಗ ಸಮಸ್ಯೆ ಆಗಿತ್ತಲ್ಲಾ
ಹ್ಮ್ ಸಿಕ್ಕಾಪಡು ಮನೇಲೀ ಒಪ್ಸಿ ಎಲ್ರುೂ ಹೋಗಿದ್ವಿ ಆದ್ರೂ ಒಂದ ಒಂಥರಾ ಎಷ್ಟ್ ಚನ್ನಾಗಿರೋ ಮೆಮೊರಿಸ್ ಅಲ್ಲ ಅವೆಲ್ಲ
ಹ ನಮ್ಸಾರು ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು
ಹ್ಮ್ ಆದ್ರ ಒಂದು ಪ್ಲೇಸ್ ಎಲ್ಲ ನಮ್ ಸರ್ಸ್ ಎಲ್ಲ ಪ್ಲೇಸ್ ಚನ್ನಾಗಿರೋ ಪ್ಲೇಸ್ಗಳನ್ನೇ ಸೆಲೆಕ್ಟ್ ಮಾಡಿ
ಮತ್ಕೊಂಡಿದ್ರು ಟೆಂಪಲ್ ನತ್ತ ನಾನು ಶುರು ಅಲ್ಲ ಮ ಮನೇಲಿ ಒಪ್ಕೊಂಡಿರ್ಲಿಲ್ಲ ಅಲ್ಲಯ ಆಮನ ಅಪ್ಪಾಜಿಗೆ ಸರ್ ಕಾಲ್ ಮಾಡಿದ್ರು
ಮಾಡಿ ಎಲ್ಲ ಒಪ್ಸಿ ಆದ್ರೆ ನಿಜ ತುಂಬಾ ರಿಸ್ಕ್ ತಗೊಂಡು ಎಲ್ಲ ಮಾಡಿ ಇರೋರು
ಹ್ಮ್ ಅವಾಗ ಹೋಗ ನಾನ ನಾದ್ರರು ಹೋಗ್ದೆ ಮಿಸ ಮಾಡಿದ್ರೆ
ನನ್ಗ ನಾನ್ ಟ್ರಿಪ್ ಮಾಡಿದೆ ಅದೇ ಲಾಸ್ ಆಮೇಲೆ ಎಲ್ಲಿ ಹೋಗಲಿಲ್ಲ ಅಷ್ಟೊಂದು ಹೋಗಿದ್ದೆ ಪಿ ಟಿ ಎಸ್ ಅಲ್ಲಿ ನಮ್ದ ಟ್ರೈನಿಂಗ ಅಲ್ಲಿ ಇರ್ಬೇಕಾದ್ರೆ ಮೈಸೂ ಮೈಸೂರಲ್ಲಿ ಅಕ್ಕ ಪಕ್ಕದಲ್ಲಿ ಇ ಇರ್ತವಲ್ಲ
ಹ್ಮ
ನಂಜನಗೂಡು ಶ್ರೀರಂಗಪಟ್ಣ ಅಮೆಲ್ಮಂಡ್ಯ ತಲಕಾಡು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಮ ಕೆ ಆರ್ ಎಸ್ ಇವೆಲ್ಲಾ ಅಲ್ಲೇ ಹೋಗಿ ಬಂದಿದ್ವಿ ಆ ಆಮೇಲೆ ಧಾರವಾಡದಲ್ಲಿ ಇರ್ಬೇಕಾದ್ರೆ ಎಲ್ಲಿ ಹೋಗ್ಕ್ಗಿರ್ಲಿಲ್ಲ
ಧಾರವಾಡದಲ್ಲಿ ಎಷ್ಟು ತಿಂಗಳು ಅಂದ್ರೆ ಎಷ್ಟ್ ದಿನ ಇದ್ದೆ
ನಾನ್ ನಿಯರ್ಲಿ ಏಟೀನ್ ಮಂತ್ಸ್ ಇದ್ದೆ ಧಾರವಾಡದಲ್ಲಿ
ಹಓ ಹೋ ಹ
ಹ್ಮ್ ಸ್ಟಡಿ ಮಾಡಕಂತ ಹೋಗಿದ್ವಲ್ಲಾ ಏನ್ ಅಲ್ಲೊಂದ ಏನ್ ಹೋಗ ಇಲ್ಲ ಮತ್ತೆ ಆಮೇಲೆ ಹಜಾಬಾದ್ಲೆ ಇಲ್ಲಿ ಹೋಗ್ಬೇಕು ಬೆಂಗ್ಳೂರ್ ಬಂದಾದ್ಮೇಲೆ ಡ್ಯೂಟಿ ಅಲ್ಲಿ ಎಲ್ಲಿ ಹೋಗ್ತಾನೆ ಇಲ್ಲ
ಹ್ಮ್ ಇಲ್ಲಿಟಿ ಸಮಯ ಆಗೋದಿಲ್ಲ ಬಿಡ
ಹ್ಮ್ ಆದ್ರೆ ಅದು ಹೈಸ್ಕೂಲಲ್ಲಿ ಹೋಗಿರೋ ಟ್ರಿಪ್ಪೇ ಒಂಂತರ ಮೆಮೊರೀಸ್ ಅಲ್ಲಾ ಫಸ್ಟ್ ನಮ್ದು ಸ್ಟಾರ್ಟ್ ಆಗಿದ್ದೆ ನಮ್ಮ ರೊಡ್ ರೊಟ್ಟಿ ಬಸವನ್ ಗುಡಿಂದ ವಾಪಸ್ ಬಂದು ಅಲ್ಲೇ ಅಲ್ಲಿ ಅಲ್ಲಿಗೆೇ ಮತ್ತೆ ಹೇಳ್ಕೊಂಡಿದ್ದು
ಹ್ಮ ಆಲ್ಲ ನಂದು ಮ ಮೊನ್ನೆ ಫೋಟೋ ಬಂದಿ ಸಿಕ್ಕಿದು ನನ್ಗೆ ಆಗ ಅವಾಗ ಹೋಗಿರುವ ಎಲ್ಲ
ಹೌದಾ ಇದ್ರೆ ನನ್ಗೂ ಸಣ್ ಮಾಡ್ರ ಏನ ನಾವಾಗ ತಗೊಳ್ಳ ಇಲ್ಲ ಏನೋ ಕಳೆದೋಗೆ ಗೊತ್ತೇ ಇಲ್ಲ ಅದು
ನಾವೆಲ್ಲ ಮಿಸ್ ಆಗಿದೀವಲ್ಲೇ ನಾವೊಂದ ನಾವ್ ನಾವ ಒಂದ್ ಐದ್ ಜನ ಇಲ್ಲ ಅದ್ರಲ್ಲಿ ರೆ ಎಲ್ಲರೂ ಇದ್ದಾರೆ
ಎಲ್ಲೆಲ್ಲಾ ಇ ಎಲ್ರುೂ ನೋಡಕ್ ಹೋದು ಹ್ಮ ಎಲ್ರುೂ ಮಲಗಿದಾಗ ಎದ್ದು ಕೊಟ್ಗಳು ಅದು ಇಲ್ಲ ಅಂದ್ರೆ ಈ ಸಲ ಎಲ್ರು ಮಲ್ಕೊಂಡಾಗ ಕಾಯಿ ಪಲ್ಯ ಎರ್ಚಕ್ ಹೋಗೋದು.
ಅದೆಲ್ಲಾ ಮಾಡಿದೀವಲ್ಲ ನಾವು ಅಡ್ಗೆ ಮಾಡೋದಾಗ
ಹ್ಮ್ ಆಮೇಲ್ ಫಸ್ಟ್ ಗುಡ್ಡಾಪುರ ಪಂಡ್ರಪುರ ಏನು ತುಳಜಾಪುರ ಆಮೇಲೆ ಇದು ಕೊಲ್ಲಾಪುರ ಅಜಂತಾ ಎಲ್ಲೋರ ನಿ ಮಲ್ ಮೊಮಿನಿ ತಾಜ್ಮಹಲ್ ತೋರ್ಸಿದ್ರು
ಮಹ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಮಹಾಬಳೇಶ್ವರ
ಹ್ಮ್ ಸಕತ್ಗಿತ್ತಲ್ಲಾ ಎಲ್ಲ ಎಲ್ರೂ ಅಲ್ಲಿ ನಡ್ಕೊಂಡೆ ಹೋಗಿದ್ವಲ್ಲಾ ಕಾಲ್ನರ್ ಇರ್ಲಿ ಬರ್ಬೇಕಲ್ ಆದದ್ರಲ್ಲಿ ನಮ್ ಸರ್ ಒಂದು ಇದಕ್ ಅವನ ಹೇಳ್ತಿದ್ರು ಗೊತ್ತಾ ಅಲ್ಲಿ ಮೇಲಿಂದ ನೋಡ್ಬೇಕಾದ್ರೆ ತೆಗೆ ಪಾತಾಳದಲ್ಲಿ ಕಾಣಸ್ತಿತ್ತಲ್ಲಾ ಅದ ಯಾರೋ ಕವಿ ಆಯ್ತಲ್ಲ ಅವ್ನ ನೆನ್ಂತ ಸತ್ತ ಇರ್ತಾಳಂತೆ ಅವಳ ಮ್ಮ ಈಗಿಂತ ಎದ್ದು ಬರೋದ ಕಾಣ್ಸಿರುತ್ತೆ ಅಂತ ಹ ಆ ಸಖತ್ ಆಗತ್ತಲ್ಲ ಆಮೇಲೆ ಮೇಲಿನ ದ ನಿಂತತ್ ನೋಡಿದಾಗ ಅಲ್ಲಿ ಕೃಷ್ಣಾ ನದಿ ಸಣ್ಣದಾಗಿ ಕಾಣಸೋದು ನುಜ ಇವಾಗ ನೋಡ್ಲಿಲ್ಲ ಅಂದ್ರರು ಅದು ಇನ್ನು ಇನ್ನು ಎಲ್ಲಾ ಹೆಂಗ್ ನೋಡ್ದಂನ್ ದೆ ಆಮೇಲೆ ಬಿಸ ನೀರು ಬುಗ್ಗೆಗಳಿದವಲ ಹ್ಮ ಬಿಸ ನೀರ್ ಬುಗ್ಗೆಗಳಿದ್ವಲ್ಲ ಅವೆಲ್ಲ ನೀರ್ ಬರೋದು ಮುಂಜಾನೆ ಎಲ್ಲ ನಾನು ಮಾಡಿದ್ದು
ನಾ ಹೋಗುದು ಸರಿಯ ಚಳಿ ಟೈಮ್ಲ್ ಹೋಗಿದ್ ಬಿಡ
ಸಖತ್ ಹ ಆಮೇಲೆ ಮತ್ತೆ ಅದು ತೊಗರಿ ಕೀತಿ ಕತ್ಕೊಂಡ್ ಬಂದ ತಿಂದಿದ್ದು ಹ ಕ್ಯಾಪ್ ಹಾಕೊ ಬಂದು ಆಮೇಲೆ ನಮ ಜೂನಿಯರ್ ಒಬ್ಬ ಬಿದ್ದ ನಲ್ಲ ಸಿದತ್ರರಾಮ ಅವ ಸಾಂಗ್ ಅವನ್ ಸಾಂಗ್ನೆೇ ಇಮಿಟೇಟ್ ಮಾಡಿದ್ದು ಏನು ಏನು ಅವಗುಣ ಬಿಡಲಿಲ್ಲ ಅಂತ ಸಾಂಗ ಅದನ್ನ ನಾವೆಲ್ಲ ತೊಗರಿಯ ತಿನ್ನದು ಬಿಡಲಿಲ್ಲ
ಅವನದು ಕೊಣೆನೇ ಇಲ್ಲ ಹಾಡಿಗೆ ಕೊನೆೆ ಇಲ್ದಂಗಗೆ ಹೇ ನೋನು ಅಲ್ಲೇ ನಾವು ಹಾಡ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಅವ್ರದೊಂದು ಗ್ರೂಪ್ ಮಾಡ್ಕೊಂಡಿದ್ ಹುಡುಗ
ಆ ಹ ನಾವ ನಾವು ಆಮೇಲೆ ಇದೊಂದು ಸಾಂಗ್ ಹಾಡಿದ್ವಿ ಆಮೇಲೆದುು ನಾಡಗಿ ಎಲ್ಲ ಹಾಡದ್ವಿ ಆಮೇಲೆ ಅವ್ರಲ್ಲ ಸಾಂಗ್ ಮಾಡಿದ್ರಲ್ಲ ರವಿವಾರ ಆಗ ಸೋಮವಾರ, ಸೋಮವಾರ ಆಗನ್ ಮಂಗಳವಾರ
ಹ್ಮ ಸರ್ ಎಲ್ಲಾ ಆ ಕಡೆ ಹೋಗ್ಬಿಟ್ಟಿದ್ರು ಸರ್ಸ್ ಎಲ್ಲಾನೂ ಬಸ್ಸಲ್ಲಿ ವಾಮಣಸಾರು
ಚನ್ನೌಡ್ ಸಾರು ಆಮೇಲೆ ಇವರು ಮೇಡಮ್ಮು
ಮ್ಯಾಮು ಅರ್ಧ ಟ್ರಿಪ್ ಮುಗಿದಮೇಲೆ ಬಂದಿದ್ರು ಲೇ ದೀಪ ಅಕ್ಕನ ಅಲ್ಲೇ ಇದ್ಲು ಮ್ಯಾಮು ಆ ಕಡೆ ಬಸ್ಸಲ್ಲೇ ಇದ್ಲು
ಇದು ನಮ್ಗೆಲ್ಲಾ ವಾಮನ್ ಸರ್ ಎಲ್ಲಾ ಎಲ್ರು ಒಂದೇ ಕಡೆ ಹಾಕ
ಹ ಅದೆಲ್ ಅದು ಅದೆ ಎಲ್ರಿಗೂ ಕೋಪ ಆ ಕಡೆ ಬಸ್ ಸರ್ ಎಲ್ರಿಗೂ ಸಿಟ್ಟು ಬಂದಿತ್ತು ಅದು ಅವರು ತಡ್ಕೊಳಕ್ ಆಗ್ತಿಲ್ಲ ಎಲ್ಲ ಹೆಂಗ ಒಂದೇ ಕಡೆ ಹೋದ
ಹ್ಮ ಅಲ್ಲ ಮತ್ತ್ ನಮ್ ಕಡೆ ಇವ್ರಲ್ಲಾ ಅಂದ್ರು ನಾವ ನಾವೆಲ್ಲ ಬಿಡು ನಾನು ನೀ ರೂಪಾ, ಶಿ ಕಾಣಂತಾ ಅವ್ ಸ್ವಲ್ಪ ಹುಡುಗಿರು ಆಮೇಲೆ ಆಯ್ತಲ್ಲ ಆ ನೈನ್ತ್ ಅಲ್ಲಿ ಯಾರ್ಯಾರು ಬೇಕಲ್ಲ ಅವ್ರ ಎಲ್ಲ ವಾಮನ್ ಸಾರ, ಚನ್ನಗೌಡರು ಸಾರ, ಆಮೇಲೆ ಬಸ್ಸಲ್ಲಿ ಐತಲ್ ಅವ್ರೇ ಅವರೇ ಮತ್ತು ಇನ್ನೊಂದು ನೆಕ್ಸ್ಟ್ ಬಸ್ಸಿಗೆ ಎಲ್ಲ ಇವರು ಇವ್ರು ಯಾರು ನಾವ ಸರ್ ಗೆ ಪಕ್ಕಾ ಗೊತ್ತಿಲಾ ಯಾರ್ಯಾರು ಎಲ್ಲೆಲ್ಲ ಇರ್ಬೇಕಂತ
ಹ್ಮ
ನಮ್ಕಿದ್ವಾಗ ಜಾಸ್ತಿ ಗ್ರೂಪಿಸಮ್ ಅವರೇ ಮಾಡ್ತಿದ್ರ ಅನ್ಸತ್ತಲ್ಲ.
ಅವ್ರ ಇವರಲ್ಲ ನನ್ನೊಂದ್ ಹಲವಾರು ವಿಚಾರಗಳಲ್ಲಿ ನಮ್ಗು ಅ ಎಸ್ ಎಸ್ ಸರ್ ಯಾಕೋ ಒಂದೊಂದು ಬೇಜಾರ ಅನ್ಸೈತ್ ನಂಗ ಅವ್ರದುು ಅವ್ರು ಮಾಡವರು ಅಂದ್ರೆ ಒಂದ ಎಲ್ಲ ನನ್ಗ್ ಪಾರ್ಷಲಿಟಿ ಮಾಡ್ತಿದ್ರು ಅಂತ ಒಮ್ಮೊಮ್ಮೆ ಅನ್ಸುತ್ತ
ಆ ನಿಯರ್ಲಿ ಅವ್ರು ಮಾಡ್ತಿದ್ರು ಬಾಗೇನವರು ಸರ್ ಹಾಗೇನ್ರ್ಲಿಲ್ಲ
ಅವರು ಒಳ್ಳೆ ವ್ಯಕ್ತಿ ನಂಗೆ ಆ ಸರ್ ಲ್ಲಿ ಅಂತದೇನನು ನೋಡ್ಲ ಇಲ್ಲ ನಾನು
ಇವ್ರು ಅವಾಗವಾಗ ಅಷ್ಟೊಂದ್ ಮಾಡೋರು ಆದ್ರೆ ವಾಮನ್ ಸರ್ ಚಂದಗೂಡ್ ಸರ್ ಯಾವಾಗ್ಲೂ ನಮ್ಗೆ ಸಪೋರ್ಟ್
ಹ ಅದು ಅವ್ರಿಗೆ ಇವಾಗ ಏನಾದ್ರು ಇಬ್್ರರು ಬ ರಿ ನಮ್ಮಣೇ ಕರಿೀತಿೀರು ನ್ ಕ್ಲಾಸ್ವನ ಎಲ್ಲದಕ್ಕೂ ಮುಂದ್ ಮಾತ
ಹ್ಮ್ ಹ್ಮ್ ಅವಾಗ ಅವರು ಬಿ ಕ್ಲಾಸ್ ಸಾರ ಎಸ್ ಸರ್ ಇದ್ರು ಎ ಕ್ಲಾಸ್ ಸರ್ ವಾಮನ್ ಸರ್ ಇದ್ರಲ್ಲ ಅದಕ್ಕೆ ಹೆಂಗ್ ಮಾಡ್ತಿದ್ರು ಅವರು ಸ್ವಲ್ಪ ನೇಲೆ ಹ ಹೌದು ಆದೆ ಆಮೇಲೆಟೆಂತ್ ಆದ್ಮೇಲೆ ಎಲ್ಲಾರು ಮಿಕ್ಸೇ ಮಾಡಿೂಡ್ಸಿದ್ರಲ್ಲ ನೂರ ಮೂವತ್ತೈದು ಜನರು
ಹ್ಮ ಆದ್ರ ಅದು ಅದೊಂದು ಉಳ್ಗ ಬಿಟ್ಟಿತ್ತು ತಲ್ಲ ನಮ್ಮ ಅಲ್ಲದ
ಹ್ಮ್ ಆದ್ರೂ ಒಂದ್ ನಾವ್ ಮುಗಸೋದ್ರ ಬಿ ಅವ್ರು ಬಿ ಕ್ಲಾಸ್ ತವ್ರೆ ನಾವ್ ಎ ಕ್ಲಾಸ್ ದೊರೆ
ಇವ ಇವ ಇವಾಗ ಅನ್ಸತ್ಲೇ ಬಿಡವಾಗೆಲ್ಲ ಯಾಕ ಹಂಗ ಮಾಡದ್ವಿ ಅಂತ
ಹ್ಮ್ ಆಮೇಲ್ ನೋಡ್ ಆ ಕಡೆ ಆದ್ರೆ ಆ ಕಡೆ ಓಡಾಳಿರೋ ಹುಡ್ಗರ್ನೆಲ್ಲ ಆ ಕಡೆ ಅವ್ ಇವ್ರ ತನುಜಾ ಕೌಶಿ ರೂಪ ಎಲ್ಲಾರ
ಆ ಕಡೆ ಹಾಕಿದ್ರು ಅವರು ಹಗೆ
ಅಂದ್ರೆ ಮಜಾ ಸಕ್ಕತ್ ಆಗತ್ತದ ಟ್ರಿ ಫುಲ್
ನನಗೆ ಅದೇ ನೆನ್ಪು ನನಗೊಮ್ಮ ಇವೆಲ್ಲಾ ನೆನ್ಪ
ನಾನ್ ಇವಾಗಾದ್ೂ ಯಾರಿಗಾದ್ರು ಹೇಳ್ಬೇಕಾದ್ರೆ ನಾನು ಅದೇ ಮೆಮೊರಸ್ ಹೇಳ್ತೀನಿ ನಮ್ದು ಸಾಕ್ ಕತ್ ಟ್ರಿಪ್ಲೆ ಎಂಟ ದಿನ ಹೋದ್ರೆ ಹೆಂಗ ಹೋಗಿರ್ತ ಗೊತ್ತಾಗಿರ್ಲಿಲ್ಲ ಮತ್ತೆ ನಾವು ಹ್ಮ್ ಪರ್ಟಿಕ್ಯುಲರ್ ಪ್ಲೇಸ್ ನೋಡಕ್ ಹೋಗಿ ಮತ್ ಸೈಡ್ಕ್ ಯಾವಾದ್ೂ ಪ್ಲೇಸ್ ಚೆನ್ನಿದ್ರೆ ಅಲ್ಲೇ ಸ್ಟಾಪ್ ಮಾಡಿ ಅದನು ನೋಡ್ಕೊಂಡು ಬರೋರು
ಹ ಅ ಆ ಒಂದು ಅವಾಗ ಹೋಗು ಬೇಡ ಹೋಗು ಬೇಡ ಹಾಗ ಎಲ್ಲ ಅನ್ಕೊಂಡು ಹ ಹೋದ್ವಿ ಚೆನ್ನಾಗಿತ್ತು ಹೋಗಿದ್ದಕ್ಕೂ ಹೋಗಿದ್ದಕ್ಕೂ ಏನು ನಷ್ಟ ಇಲ್ಲ
ನಾ ಅಷ್ಟ ಇಲ್ಲ ನಿಜ ಅಂತದನ್ ಮೆಮೊರೀಸ್ ಇಐತ್ತಲ್ಲಾ ಯಾವಾಗ್ೂ ಅದೇನೋ ನಮ್ತೆಿಕ ಏನೋ ಇ ಇರಿಲ್ಲಾ ಆಂದುರ್ ಬಿ ಫೋಸ್ ಏನು ಇರ್ಲಲ್ಲ ಅ್ರದ್ರು ಬಿ ಎಷ್ಟು ಮೆಮರರಿಸ್ ಎಲ್ಲ ಉಳ್ಕೊಂಡ್ ಬಿಟ್ಟು ಇದೇಟ್ಟ ಒಂಥರ ಸಾಲಿಡ್ ಮೆಮರೀಸ್ ಅದ ಹ್ಮ್ ನಾವ್ ಹಿಂಗ ಹೋಗ್ವಿ ಇದೇ ಮಾಡಿದ್ವಿ ಅಂತ ಇವಾಗ ಕೇಳ್ರರು ಒಬ್ರಗ್ಂದೊ್ೆಪ ಆದರು ಇಡ ಟ್ರಿಪ್ಪೆ ಮುಗಿಸ
ಪಪಾ ಸೂನ್ನೆ ನಂಗ ಗೆಲ್ಲ ಶೇರಕ್ ಆಗಲ್ವೇನು ನಾವೆಲ್ಲರೂ
ಆದ್ರೂ ಎಲ್ಲರೂ ಇನ್ನೊಂದ್ ಚೂರು ಅದೇ ಇ ಹ್ಮ್ ಹ್ಮ್ ಅದೇ ಅದೇ ಇನ್ನೊಂದ್ ಸ್ವಲ್ಪ ಎಲ್ರು ಇನ್ನೊಂದ ಸ್ವಲ್ಪ ಸೆಟ್ಲ್ ಆಗ್ಲಿ ಇೋ ಒಂದ ಸ್ವಲ್ಪ ಇೊಂದ ಎರಡು ವರ್ಷ ಆದ್ಮೇಲೆ ನಾವೇ ಏನಾದ್ರು ಎಲ್ಲ ಮಾಡಿ ಮಾಡವ ಆದ್ರೆ ಅವರು ಇಷ್ಟೊಂದು ಯಾರು ದೀಲ್ವಲ್ಲ ಸ್ವಲ್ಪ ಜನ ಬರ್ತಾರೆ ಆಮೇಲೆ ಇನ್ನು ಸ್ವಲ್ಪ ಜನ ಬರಲ್ವಾಗ
ಮ ಹುಡುಗಿಯರ ಸ್ವಲ್ಪ ಏನ ಬರಲ್ಲ ಬಟ್ ಹುಡುಗರೆಲ್ಲ ಬರ್ಬೋುದು
ಬರ್ತಾರೆ ಆದ್ರೆ ಇವ್ರು ಯಾರು ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಮ್ ಜೊತೆ ಅವ ಯಾವಾಗ ೆ ಮಾತಾಡ್ಲಿಲ್ಲ ಅವರು ಇವಾಗೂ ಮಾತಾಡಲ್ವ
ಹಂಗ ಅದು ಅವಾಗದು ಇವಾಗ ಎಲ್ಲ ಕಾಂಟ್ಯಾಕ್ಟ್ ಸಿಗ್ತಾರೆ ಬಟ್ ನೋಡಣ
ಹ ಇನ್ನೊಂದೆರಡು ವರ್ಷ ಹೋಗ್ತೆ ಅಂತ ಇವ್ರಾದ್ರೂ ಸಿಗ್ತಾರೆ ಪ್ರಶಾಂತ್ ಮಲ್ಲಿಕಾರ್ಜುನ ಮಂಜುನಾಥ್ ಎಲ್ಲ
ತಾರೆ
ಹ್ಮ್ ಇವ್ರು ಇಲ್ಲೇ ಇರ್ತಾರಪ್ಪಾ ಈ ಬಸವರಾಜು ಅಮೆ ಇಲ್ಲ ಇವ್ರ ಮಲ್ಲನ್ಗೌಡ್ರದೆಲ್ಲಾ ಇ ಯಾರ್ಕಾರೆ ಅವ್ರ ಏನ್ ನಮ್ಗು ಪರಿಚಯ ಇಲ್ಲ ಅಷ್ಟೊಂದು
ಹಾ ಸಿಗೋದು ಇಲ್ಲ ಬಿಡು ಸರಿ ಏನ್ ಮಲಗತಿಯ ಎನ್ ಮಲಗತಿಯ ಆಂದೇ
ಹ್ಮ್ ಏನ್ ಮಲ್ಗ್ಬೇಕಲ್ಲ ಮತ್ತ ನ್ ಇಲ್ಲ ಸ್ವಲ್ಪ ಮಲ್ಕೊಂಡಿದ್ನ ಲೇಟ್ ಮಾಡೇ ಇದ್ನ
ಹ್ಮ್ ಹ್ಮ್ ಹ್ಮ್
ಅದೇ ಆದ್ಮೇಲೆ
ಮಲ್ಕೋ ಬಾಯ್